ಹಲೋ
ಹ್ಮ್ ಹೇಳು ಹೇಳು
ಹ್ಮ್ ಅ ಧೈರ್ಯವಾಗಿವಾಗಿರು ನಿದ್ದೆ ಮಾಡೋದು ಗಾದಿನೇ ಇಲ್ವಾ ಚಿಂತೆ ಇಲ್ದಂ ಸಂತೆ ನಿದ್ದೆ ಅನ್ಬಿಟ್ಟು ನಿದ್ದೆ ಮಾಡ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಏನು ಹತ್ತಲ್ಲ ಇಪ್ಪತ್ತ ಅವ್ರನಿದ್ದೆ ಮಾಡು ಅದು ಒಳ್ಳೇದು ನಿದ್ದೆ ಮಾಡದಿರ ಹ್ಮ
ಏನಪ ಹ್ಮ್
ಹ್ಮ ಮೆದುಳು ಬ್ಲಾಕ್ ಆಗುತ್ತೆ
ಹ್ಮ್
ಅರಿಂದ
ಹ
ಕಿರುಚಾಣಂದ ಹುಚ್ಚರ್ ಆಗಲ್ಲ ಸೈಲೆಂಟ್ ಕುಂತರ ಹುಚ್ಚರು
ಹ್ಮ್
ಸೈಲೆಂಟಾಗಿ ಒಂಥರ ನೀವು ಮಾತಾಡ್ತಿದೆಯಾ ಹ್ಞೂ ನಾನ ಹ್ಞೂ ಆಯಿತು ಹ್ಞೂ ಆಯಿತು ಹ್ಮ್ ಹದು ಹ್ಮ್ ಇಷ್ಟೇ ಉತ್ತರಾಣ ಇಲ್ಲ ಈ ಥರ ಮೆಟ್ಲ್ಗಳಗ್ಬಿಡ್ತವೆ ಆ ಥರ ಆಗ್ಬಿಡ್ತಾರೆ ನಿದ್ದೆ ಮಾಡ್ದಿರಾ ಅಂತವ್ರು ನಿದ್ದೆ ಮಾಡ್ದಿರಾ ಅಂತವ್ರು
ಇನಲ್ಲ ಅವ್ರ ಅ ಅವ ಅವ ಹಾ ಹ್ಮ್
ಹ್ಮ
ಹ್ಮ್
ಹ್ಮ್
ತೆಂಗಂಬಡ ಆಾಬಲ
ಹ್ಮ್
ಹ್ಮ್
ಹ್ಮ್ ಹಾ
ಹೇಳು ಹೇಳು ಹೇಳು
ಏನಿಲ್ಲ
ಏನ ಚನ್ನ ಮೇಯ್ತಿದೆ
ಎಗ್ ರೈಸ್ ಕಬಾಬು ಸ್ವಲ್ಪ ಖಾರ ಜಾಸ್ತಿ
ಡೈಲಿ ನಾನ್ ವೆಜ್ಜು
ಹ ಹ್ಮ್ ಸುಮ್ ಕುತ್ಕೋ
ಎಗ್ ರೈಸ್ ಕಬಾಬು ಕುಸ್ಕಾ ಬಿರಿಯಾನಿ ಅನ್ಕೊಂಡು
ನಿಂತವ ಹೇಳ್ಕೊಂಡಿರ್ಬೇಕ ಆ್ಯಕ್ಚುಲಿ ಯಾಕಂದರೆ ನೀನ್ನೊಬ್ಬ ಒಳ್ಳೆ ಸ್ನೇಹಿತ ಅದ್ರಲ್ಲಿ ಹೇಳ್ಕೊಂಡಿರ್ಬೇಕು ನೀ ಮರ್ತಬಿಟ್ಟಿದಿಯ ಅಥವಾ ನ ಹೇಳವ ನಂಗಂತು ಗೊತ್ತಿಲ್ಲ
ಎನ್ನ
ನಾ ಕೆಲ್ಸಕ್ಕೋಯ್ತಿರೋದು ನಾಕ್ ದಿನ ಮುಂಚೆಯಿಂದ ಓಕೆನಾ ಅದಕ್ಕೆ ಮುಂಚೆ ವಾರ ಒಂದು ಒಂದು ವಾರದ್ಮೇಲೆ ಕೆಲ್ಸಕ್ಕೆೋಗಯ್ತಿರಲಿಲ್ಲ
ಹ್ಮ್
ಬಿಕಾಸ್ ಕುಡಿತೀನಿ ಪಡಿತೀನಿ ಸಪ್ರೇಟು ಅದ ಕಾರಣ ಅಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಸ್ವಲ್ಪ್ ಪ ಓನರ್ ಕಡೆಯಿಂದ ಹುಡುಗರ್ಗೆ ಹಿಂಸಾ ಇತ್ತು ಬಿಕಾಸ್ ಕೆಲ್ಸ ಕಮ್ಮಿ ಅಂತೇಳಿ ಏನತ್ರ ಬೇಕಾಬಿಟಿ ಕಾಣೋದು ಬೇಕಬಿಟ್ಟಿ ನೋಡೋದು ಎ ಬಂದ್ರ ಆ ಬಿಟ್ರ ಹೊಗು ಅನ್ನೋ ಮಟ್ಟಿಗೆ ನನಗೂ ಸೇಮ್ ಟ್ರೀಟ್ ಇತ್ತು ನಾನ್ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ ಅವ್ನಿಗೆ ಇಷ್ಟ ಬಂದಾಗ ಫೋನ್ ಮಾಡವನು ಕೆಲ್ಸ ಕಮ್ಮಿ ಅಂತ ಅವನೇ ಬಾಯ್ಬಿಟ್ಟೆ ನಾವು ಅವ್ನ ಬಾಯ್ ಬಿಟ್ಟ ಕೆಲಸ ಕಮ್ಮಿ ಅಂತ ನಾನೇ ಫೋನ್ ಮಾಡಿರ್ತಿನಿ ಊಟಕ್ಕೆ ಕಾಸಿಲ್ಲ ಒಂದ್ ಐವತ್ತ್ ರೂಪಾಯಿ ಕೊಡು ಎ ನಂಗೆ ಊಟ್ ಇಲ್ಲ ಗುರು ಅಂದ ಹೆಂಗ್ ಬರಕ್ ಕೈತೆ ನಿಮ್ ಮನೆಗೆ
ಬ
ಕೆಳಮ ಭಯ
ಆಗಲ್ಲ
ಅಲ್ವಾ ಆತರ ಅನ್ನೋದು
ಹ್ಮ್
ಒಂದು ನೆಗ್ಲೆಕ್ಟ್ ಕಾಣ್ತಾ ಇ ನ ಕೆಲಸಕ್ಕೆ ಹೋಗಿರಲಿಲ್ಲ್ ಆ ಟೈಬಲ್ ಹೆಂಗ ಬಿಡುತ್ ನ ಮನಳಿ ಅಂತಂದ್ರೆ ಹ್ಮ ನೀನ್ ತಿಳ್ಕದ ನಂಗಂತೂ ಗೊತ್ತ ಆಲ್ರೆಡಿ ನಾನು ನಮ್ ಅಪ್ಪೊನ್ ಬಗ್ಗೆ ಹೇಳ್ಬಿಟ್ಟಿದೀನಿ ಅವತ್ತು ಅದನ್ನ ನೆನ್ನೆ ಎಣ್ಣೆ ಹೊಡೆದಿದೆ ಅದನ್ನ ನೆನ್ನೆ ಎಣ್ಣೆ ಹೊಡೆದಿದೆ ಅವನಂತ ಕಾಸೀರಲ್ಲ ಬಿಡು ನಾನ್ ಕುಡ್ಕ ಅಂತ ಹೇಳಿದ್ಲ ಅವನೇ ಕೊಡ್ಸಿದ್ದು ಒನ್ ಕ್ವಾಟ್ರು ಎಣ್ಣೆ ಕೊಡಸಿದ್ದ ಒಂದ್ ಕ್ವಾಟ್ರು ಎಣ್ಣೆ ಕೊಡ್ಸಿದ್ದ್ ಕುಡ್ಕ ಅದು ಇಷ್ಟಲೆ ನ ಏಳುವರೆ ಎಂಟ್ ಗಂಟ್ ಅ ಅಷ್ಟೋತಲ್ಲಿ ಒಂದ್ಕಟ್ಟರ್ ಎಣ್ಣೆ ಕೊಡ್ಸಿದೆ ಕುಡ್ಕಾ ಬಂದಿದ್ದೆ, ಕುಡ್ಕಾ ಬಂದಿದೆ ಊಟ ಮಾಡ್ಬೇಕು, ಹೊಟ್ಟೆ ಹಸ್ದಬಿಟ್ಟಿದೆ. ಮಧ್ಯಾಹ್ನ ಮಾತ್ರ ಎರಡು ಮುದ್ದೆ ಊಟ ಮಾಡಿದ್ದೆ. ಸ ಓಟ್ಲು ಮುದ್ದೆ ಗೊತ್ತಲ್ಲ ಸಣ್ ಸಣ್ ಮುದ್ದೆ, ಓಟ್ಲುದು, ಮುದ್ದೆ ಮತ್ತೆ ಉಪ್ ಸಾರು. ಮದ್ಯಾನ ಊಟ ಮಾಡಿದ್ದೆ, ರಾತ್ರಿ ಒಂದು ಏಳುವರೆ ಏಳು ಮುಕ್ಕಾಲು ಎಂಟು ಗಂಟೆ, ಅಷ್ಟರಲ್ಲಿ ಎರಡು ಎರಡು ನೈಂಟಿ ಎಣ್ಣೆ ಹೊಡ್ಕೊಂಡ ಬಂದಿದ್ದೀನಿ.
ಹ
ಹೊಟ್ಟೆ ಊಟ ಮಾಡ್ಬಿಡ್ಬಹುದು, ಊಟ ಇಲ್ಲ ನಂತವ್ ಕಾಸು ಇಲ್ಲ, ನಂತವ್ ಬೀಡಿ ಇದ್ರು ನಂತವ್ ಕಾಸು ಇಲ್ಲ.
ಅವತ್ತು ನಿಂತು ನಾ ಕಾಸ್ ಕೇಳಿದ್ದು. ಕಾಸಸ್ ಕೊಡುವಂತ ಒಂದು ಒಂದ ಇನ್ನೂರು ರೂಪಾಯಿ ಕಳ್ಸುರು ಅಂತ ಅವತ್ತೇ ಕೇಳಿದ್ದ ನಿನ್ನ. ಸರಿ ಆಯ್ತು ಇಲ್ಲ ಪರವಾಗಿ ಆಯ್ತು ಬಿಡ್ಕೋಗ್ಬಿಟ್ಟು ಈನ ಏನು ಹೇಳಿದೆ ಸೇಮ್ ವಾಟರ್ ಕ್ಯಾನು ನೀರಿಟ್ಟು ಹ ಒಂದಲ್ಲ ಎರಡು ಬಿಡಿ ಸೇಕೊಂಡೆ, ಫೈನಲಿ ಒಂದ್ ಫಿಲ್ಮ್ ಹಾಕೊಂಡೆ, ಒಂದ್ ನಾಲ್ಕು ನಾಕ ಫಿಮಂ ಇತ್ತು, ಲ್ಯಾಂಡ್ ಲಾರ್ಡ್, ಸಣ್ಣ ಪುಟ್ಟದ ನಲ್ಕೈದು ಫಿಲಮ್ ಇತ್ತು. . ಯಂತೆ, ಆ ಅರ್ಥ ಅಂತೆ ಯಾದೊಂದು ನಾಲ್ಕೈದು ಫಿಲಂಗಳಿತ್ತು.
ಹು ಲ್ಯಾಂಡ್, ಲಾ ಲ್ಯಾಂಡ್ ಲಾಡ್ ನೋಡ್ದ?
ಹಾ ನೋಡ್ದೆ.
ಹೆಂಗಿತ್ತು?
ಅಂದ್ರೆ ಇಷ್ಟ ನಿಂಗ ಅದು ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಚೆನ್ನಾಗೈತೆ ಬಟ್ ತಗೆಯೋಕ್ ಬಂದಿಲ್ಲ.
ನಾನು ಮೂವಿ ನೋಡಿದ್ದೀನಿ, ನಾನ್ ನಿಂಗ್ ಕೇಳ್ತಾ ಇದ್ದೀನಿ.
ತಗಿಯೋಕ ಬಂದಿಲ್ಲ ಗುರು, ಚೆನ್ನಾಗೈತೆ ಹೇಳೋ ರೀತಿಗಳು ಸರಿಯಿಲ್ಲ. ಈಗ ಶಿವನು ನಾನು ಒಳ್ಳೆ ಮಾತ್ತು ಹೇಳ್ಬೇಕು ಅಂತಂದ್ರೆ ಶಿವನಿಗೆ ಒಳ್ಳೇವನು ಅಲ್ಲ ಮುಗ್ದೋಗಲ್ಲ. ಹೇಳೋ ತರದಲ್ಲಿ ಹೇಳ್ಬೇಕು. ಅದು ಹೇಳಕ್ ಬ ಡೈರೆಕ್ಟರ್ಗೆ ಹೇಳಕ್ ಬಂದೀಲ್ಲ, ಡೈರೆಕ್ಟ್ರು ಅ ಸಿನಿಮಾಟೋಗ್ರಫರು, ಕೊರಿಯೋಗ್ರಫರು, ಅವ್ರ ತಪ್ಪುಗಳು ಐತೆ. ಹಾ ಏನಾಯ್ದಂತೆ, ಇವ್ನು ಹೊಡ್ದ್ಬುಟ್ಟಂತೆ, ಇದ್ ಮಾಡ್ಬಿಟ್ನಂತೆ ಹಂಗಲ್ಲ ಹೇಳೋದು, ಹೇಳೊ ರೀತಿಗಳಲ್ಲಿ ಹೇಳಬೇಕು. ಚೆನ್ನಾಗಿ ಸ್ಟೋರಿ ಚೆನ್ನಾಗೈತಿ ಇಲ್ಲ, ಅಂದ್ರೆ ಸ್ಟೋರಿ ಚೆನ್ನಾಗೈತಿ ಇಲ್ಲ ಅಂತಲ್ಲ. ಬಟ್ ಹೇಳ ರೀತಿಗಳು ಸರಿ ಇಲ್ಲ, ಜನ ನಂಬಲ್ಲ ಆದ್ನೆಲ್ಲ. ಹ್ಮ್ ಹೊಡದ್ ಬಿಟ್ನಂತೆ, ಯಾರ ತಾಳಿ ಇದ್ಮಾಡ್ಬಿಟ್ರು ಕಟ್ಟಬಿಟ್ರಂತೆ, ಅರಿಶಿಣ ನೀರು ಉಗ್ ಬಿಟ್ರಂತೆ. ಕಕೋಬಂದ್ ಒಂದ್ ತಿಂಗ್ಳು ಮಡಿಕಂಬಿಟ್ಟು ಎಡೆ ಕೊಟ್ಬುಟ್ನಂತೆ.
ಇವಂಗೆ ಎರಡಕ್ರೆ ಜಮೀನ್ ಇತ್ತು ಅಲ್ವಾ, ಅದನ್ನೆಲ್ಲಾ ಬೆಳೆ ಎಲ್ಲ ಫಸಲು ಎಲ್ಲಾ ಬೆಳೆದು, ಎಲ್ಲಾನೂ ಮಾಡಿ ಆ ಇವ್ರ ತಾಯಿ ಇನ್ನೇನ್ ಕಟಾವ್ ಮಾಡ್ಬೇಕು, ಆ ಟೈಮ್ ಅಲ್ಲಿ ಬೆಟ್ಟಕ್ಕೆ ಹೋಗ್ಬಿಟ್ಟು, ಅದು ಮಿಸ್ ಆಗೋಯ್ತಲ್ಲ ಅದು ಹ ಎರಡು ಎಕರೆ ಬಿಟ್ಬಿಟ್ಟು, ನೀವ್ಯಾಕೆ ಇಲ್ಲಿ ಬಂದ್ಬಿಟ್ಟು ಚಪ್ಪ ಓತ್ಕೊಂಡು, ಆ ಎತ್ತಿನ್ ಗಾಡಿಲಿ ನಿಂತು ನಿಂತಿರ್ಬೇಕಿತ್ತು. ಅಲ್ಲಿ ಅಚ್ಕಟ್ಟಾಗಿ ಎರಡೆಕ್ರೆ ಜಮೀನು ವ್ಯವಸಾಯ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿರ್ಬಹುದಿತ್ತಲ್ಲ ಅಲ್ಲಿ. ಹ್ಮ ಮತ್ತೆ ಎರಡು ಎಕರೆಗೋಸ್ಕರ ಕೋರ್ಟ್ಕನೆಕ್ಕ ಹೋಗಬೇಕಿತ್ತು. ಕೋರ್ಟ್ ತವು ನಮ್ಮ ಸವಕಾರ ತಾವು ಅಂದ್ರೆ ರಾಜ್ಬಿ ಶೆಟ್ಟ ತವು, ಸೈನ್ಸ್ ಹಾಕ್ಸ್ಕಂಡು ಬರ್ತಿನಿ ಯಾಕೆ ಕೇಳ್ಬೇಕಿತ್ತು. ಎಲ್ಲಕಡನ ಇಂತ ಇತ್ತು ಅಲ್ವಾ ಶರತ್ ಲೋಹ ಶರತ್ ಲೋಹಿತೇಶ್ವ ಸೋತ್ಬುಟ್ಟಂ ಕೊಟ್ಟ ಟ್ಟ ಅಲ್ವಾ, ಅ ತೇಟ ನೀ ಮರ ಕುಚ್ಚಾಕಬಿಟ್ಟು ಏನೋ ಹೇಳಕ್ ಈಸ್ಕೊಂಡಿದ್ದೆ ಅಲ್ವಾ ಅದ್ರಲ್ಲಿ ಫಸುಲ್ನು ಬೆಳೆದು ಕೈ ಬರೋ ಹೊತ್ಲಿ ಯಾರೋ ಅದನ್ನ ನಾಶ ಮಾಡಕ್ ಬಿಟ್ಟಿದ್ರು ಅದು ಏನಾಯ್ತು. ಅದೆರಡಕ್ರೆ ಏನಾಯ್ತು, ಫಿಲಮ್ ಆಲ್ಲಿ ಆನ್ಸರ್ ಇಲ್ಲ ಅದಕ್ಕೆ. ಫಿಲಮ್ ಅಲ್ಲಿ ಅದಕ್ಕೆ ಆನ್ಸರೆ ಇಲ್ಲ ಅದಕ್ಕೆ.
ಅದೇ ಅಲ್ಲ ಫಿಲಮ್ ನೀವು ನ ಲಾಜಿಕ್ ಅಲ್ಲಿ ನೋಡಿದ್ರೆ ಅವ್ ತರ ಎಲ್ಲಾ ಆಯ ಚಾನ್ಸೆ ಇಲ್ಲ, ಈಗ ನೀನ್ ನೀನ್ ನೀನ್ ಅಲ್ಲ ನೀನ್ ನೀನ್ ಆ ತರ ತಗೊಂಡ್ ಹೋದ್ರೆ ಈಗ ಫಿಲಮ್ ಅಲ್ಲಿ ಸಾಯ್ಸೇ ಬಿಟ್ಟ ಕೊಂದೇ ಬಿಟ್ಟ ಅಂತಂದ್ರೆ ನಿಜವಾಗ್ಲೂ ಸಾಯ ಆಯ್ತದಾ
ಹ್ಮ್ ನಿಜವಾಗ್ಲೂ ಬೇಡ
ಹಾ ನ್ ಕೈಯೋ ಕಾಲು ಮುರಿದು ಹಾಕಿಬಿಡದ
ಹ್ಮ್ ಹ್ಮ್ ಹ್ಮ್ ಅಂಗಲ್ಲ ಅಂಗಲ್ಲ
ಮ್ಮತ್ತ ಅ ಅಲ್ಲ ಸುಮ್ಮ್ನೆ
ಒಂದ್ ನಿಮಿಷ ಒಂದ್ ನಿಮಿಷ ಒಂದ ನಿಮಿಷ ನಿಮಿಷ ನಾನು ಶಿವ ಹತ್ರ ಹೋಗಯ್ತೀನಿ ಸರಿ
ಶಿವೋಜಮ ಕೆಡತಾಗಬೋದ ಗುರುವು ಅಮ್ಮ ಅಕ್ಕ ಇಡ್ತಿ ಸಣ್ಣ ಪು ಏನಕ್ಕೆಬೋದ ಅಂತ ಹೇಳ್ತೀನಿ ಸುಮ್ನೆ ಎಕ್ಸಾಂಪಲ್ ಅಂತ ಹೇಳ್ತೀನಿ
ಏ ಎಳತಿರ
ಒಂದು ನಿಮಿಷ ಅದನ್ನು ನಂಬಬೇಕಾದ್ರೆ ನಾನ ಏನಂತೇಬೇಕು ಏ ಬರಿ ಮೂವತ್ತೊಂದಂದು ರೂಪಾಯಿ ಕೇಳ್ದಾಗ ಗುರು ಬರೀ ಮೂವತ್ತ ಒಂಬತ್ತು ರೂಪಾಯಿ ಕೇಳದಾ ಮೂವತ್ತೊಂಬತ್ತು ರೂಪಾಯಿ ನಾು ಕಳಿಸ್ಕೊಡ್ಿಲ್ಲ ಗುರು ಅದಕ್ಕೆ ಬೋಗದ್ಬಿಟ್ಟ ಗುರು ಯಾವ ಬೋಳಿ ಮಗನೂ ನಂಬಲ್ಲ ಮೂವತ್ತೊತ್ತ್ತು ರೂಪಾಯಗೆ ಹತ್ತು ವರ್ಷ ಫ್ರೆಂಡ್ಶಿಪ್ ಇಪ್ಪತ್ತು ವರ್ಷ ಹದಿನೊಂದು ವರ್ಷ ಫ್ರೆ್ಿು ಸೂಳೆಮಗ ಬೋಳಿಮಗ ಯ ಬೋಳಿ ಮಗನು ನಂಬಲ್ಲ ಅದಕ್ಕೆ ತಕ್ಕಂತ ಸುಳ್ಳು ಹೇಳ್ಬೇಕು ನಾನುೇನ ಸುಳ್ಳ ಮೂವತ್ತೊಂಬತ್ತು ರೂಪಾಯಿಗೆ ಸಿ ಶಿವರಾಜು ಗಿರಿಯ ನಂಗೆ ಸುಳೆಮಂಗ ಬೋಳಿಮಂಗ ಅಕ್ಕ ಅಮ್ಮ ಅಂತ ಬೋದ ಅಂದಬಿಟ್ರೆ ಯ್ನುೂ ನಂಬಬಲ್ಲ ಅದಕ್ಕೆ ತಕ್ಕಂತೆ ನಾ ಸುಳ್ಳು ಹೇಳ್ಬೇಕು ಇಲ್ಲ ಗುರು ಶಿವಣ್ಣ ಪೋರ್ಸ್ಕದ್ ಬಿಟ್ಟಿದ ಗುರು ಪೋಸ್ಕದ ನಗೆಾಣ ಹಾತ್ಬ ಬಿಡ್ತ ಗುರು ಅದ ಬೋದೆೆ ಗುರು ಅದು ಕಮ್ಮಿ ನಂದ ಗುರು ಇಲ್ಲ ಶಿವರು ನನ್ನ ತಂಗಿನ ಏನು ಇಲ್ಲ ಸಣ್ಣ ಪುದ ಕೆತ ನೋಡಿದಾಗ ಗುರು ಅದಕ್ ನಾ ಬೋದೆೆ ಗುರು ಅದಕ್ ಹವು ಹೋದ ಗುರು ಹಿಂಗಗೆ ಹೇಳ ನಂಬತಾರೆ ಅದ ಬಿಟ್ಬಿಟ್ಟು ಮೂವತ್ತಂಬರು ರೂಪಾಯಿ ಕಳಸ ಅದಕ್ ಖುಷಿಗ್ಬೋದಾ ಯಾವ ಬೋಳಿ ಮಗನ ಅಂಬಂತಾನೆ ಅಂದ್ರೆ ಅದು ದುನಿಯಾ ವಿಜಿ ತಪ್ಪನ ಹೇಳ್ತಾ ಇಲ್ಲ ಡೈರೆಕ್ಟ್ರು ಹ್ಮ ಸ್ಟೋರಿ ಚೆನ್ನಾಗೈತೆ ಸ್ಟೋರಿ ತುಂಬಾ ಚೆನ್ನಾಗ ೈತೆ ಸ್ಟೋರಿ ರೀಟರ್ದದುು ಅವ್ರದ್ದೇನು ತಪ್ಪಿಲ್ಲ ಕತೆೆ ಬರೆದ್ರ ಏನು ತಪ್ಪಿಲ್ಲ ಸಿನಿಮಾಟೋಗ್ರಫರು ಕೊರಿಯೋಗ್ರಫರು ಡೈರೆಕ್ಟರು ಅವ್ರ ತಪ್ಪುಗಳತೆ ಸ್ಟೋರಿ ಚೆನ್ನಾಗೈತೆ ಇಷ್ಟ ಆಯ್ತು ಸ್ಟೋರಿ ಇಷ್ಟ ಆಯ್ತು ಬಟ್ ಏ ರೀತಿಗಳು ಸರಿ ಇಲ್ಲ ಎಲ್ಲ ರೀತಿಗಳು ಡಿಫೆಂಟ್ ಇರಬೇಕು ನನ್ನೆ ತ್ರಿಬಲ್ ರೈಡಿಂಗ್ ನೋಡಿದೆ ತ್ರಿಬಲ್ ರೈಡಿಂಗು ನೆನ್ನೆ ನೋಡಿದೆ ನೀ ನೆಟ್ ಆನ್ ಮಾಡಿ ಒಂದು್ ಗಂಟೆ ಮಸಜ್ ಮಾಡಕ್ ಮುಚೆ ಅದ ನೋಡ್ಬಿಟ್ಟ ಅವನಿಗೆ ಮೆಸೇಜ್ ಮಾಡಿದ್ದ್ ಅದು ನೋಡ್ ಮುಗಿಸ್ೆ ಮತ್ತೆ ಬೇರೆ ಫಿಮ್ ಬೇಕಿತ್ತು ಆ ಡ್ರೋ ಮಕ್ಕಳು ನೀ ಮೆಸೇಜ್ ಮಾಡಿದ್ದು ಫಸ್ಟ್ ಆಫ್ ಅಂತುವ ಗುರು ಕಾಮಿಡಲಿ ಅಲ್ಟಿ ಯೂಟ್ಯೂಬರ್ ಸಿಗುತ್ತೆ ನಿಮಗೆ ಯೂಟ್ಯೂಬರ್ ಸಿಗುತ್ತೆ ಫಸ್ಟ್ ಆಫ್ ಅಂತು ಕಾಮಿಡಿ ಇದೆ ಅಲ್ಟಿ ಅಂದ್ರೆ ಅಲ್ಟಿ ಕಾಮಿಡಿ ಇದೆ
ಹ್ಮ್
ಸೆಕೆಂಡ್ ಹಫ್ ಒಂದು ಏನ್ ನಾರ್ಮಲ್ ಏಂತ ನೋಡಬಹುದು ಹ್ಮ ಫಸ್ಟ್ ಆಫ್ ಅಂತು ಅಲ್ಟಿ ಅಂದ್ರೆ ಅಲ್ಟಿ ಕಾಮಿಡಿ ಇದೆ ಹ್ಮ ಹಾ ತ್ರಿ ಯಾರು ನೋಡಲ್ಲ ಹ್ಞ ಅದ ಅಂದರೆೆ ಬ ಫಿಲಮ್ ಅ್ರೆ ಬರಿ ಇದ್ ಮಾಡದ ಪೀಕೆ ನೋಡಿಯ ಫಿಲಮು ಅಮೇರಿಕನ್ದು ನೋಡಿ ಪಿಕೆನಾ ಪಿಕೆ ಅಮಿರ್ಕಖಾದ ಹ್ಮ್
ಹೆ ಹಾ ನೋಡಿದೆ ನ ಅರ್ತಾಯಯ್ತು ಹ
ಈತಾಯತು
ಮಾ ಮಾಮಲಿ ಪಿ ಕೆ ಅವನ್ ಬೇರೆ ಗ್ರಹದಿಂದ ಬಂದಿರ್ತಾನೆ ಇ ಏನ ರೀತಿ ರಿವಾಜ್ ಏನು ಗೊತ್ತಿಲ್ಲ ಏನು ಗೊತ್ತ ಗೊತ್ತ ಎಲ್ಲ ಅವಗೆ ಜೀರೋ ನಾ ಓಕೆ ನ ಓಂದೂಂದಗಿ ಓಂದೂಂದಗಿ ಇದ ಮಾಡ್ ಕಲ್ತ್ಕೊಂಡು ಏನು ಎತ್ತು ಅಂತ ತಿಳ್ಕೊತಾ ಹೋಗ್ತಾನೆ ಕೊನೆಗೆ ಇವ್ರು ಮಾಡತಿರೋದಲ್ಲ ಅರ್ದಕ್ ಅರ್ದ ಸುಳ್ಳು ಅರ್ ನಿಜನ ದೇ ಹಳ್ತಾನೆ ದೇವರು ಅನದು ಹಂಗೆ ಅದ್ರ ಬಗ್ಗೆ ಅದೆಲ್ಲ ಶಸ್ತ್ರ ಜ್ಯೋತಿಷ್ಯ ಅವೆಲ್ಲ ಸುಳ್ಳು ಅನ್ನೊತರ
ಹ್ಮ್ ಹೇಳ್ತಿದ್ದೀನಿ
ಹ್ಮ್
ನೀಜ ಯಾ ಸುಳ್ಳು ಅಂತ ಹೇಳು
ಹ್ಮ್
ನೀನು ಪೀಕೆ ನೋಡಿದಾಗ
ಹ್ಮ್
ನಿಂಗೆ ಹಿಂದಿ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ
ಏ್ ನಾನ್ ರೀಸೆಂಟ್ಲಿ ನೋಡಿದು ಪಿಕೆ ನ ಅವಾಗೆಲ್ಲ ನೋಡಿಲ್ಲ ನಾನ್ ರೀಸೆಂಟ್ಲಿನೆ ನೋಡಿದ್ದು ಒಂದು ಒನ್ ಇಯರ್ ಆಯ್ತು ಒನ್ ಇಯರ್ ಟು ಇಯರ್ ಆಯ್ತು ಅಷ್ಟೇ ಹ್ಮ್
ಇನ್ನೊಂದ್ ಸರಿ ನೋಡು
ಸರೆ ಆಯ್ತು